ನಾ ಚೆನ್ನಾಗವಿ ನೀ ಗಿದೀರಾ
ನೀವು ಆರಾಮಿರು ನೋಡ್ರಿ ನಾವ್ರೀ ಚಲ ಈ ಮೈಲೇಜ್ ಕೊಡ್ತದ ರೀ ಫ್ಯಾಕ್ಟರಿ
ಕೊಡ್ತದ ನೋಡ್ರಿ ನಿಮ್ಮದಂ ಕೊಡ್ತದ ಮೈಲೇಜ
ನೋಡ್ರಿ ಮಾತಾಡ್ತ್ರಿ ಏನ್ರಿ
ಕೊಡ್ರಿ ನೋಡೋಣ
ಹಾ
ಕೊಡ್ರಿ ರೋಹಿಿತನ್ ಕೈಯಾಗ ಕೊಡ್ರಿ
ಅಲ್ಲಂದಂದ್ರೆ ಉಡೂರ್ ಕೇರಕತ್ರ ಕೊಡ
ಕೊಡ್ರಿ ಪೋಟ್ನ ಕೊಡ್ರಿ ರೋಹಿತ್ನ್ ಕೈಯಾಗ
ಅಬಾರ ಅವ ಸ ಮಾತಾಡ್ ಬರ ಅಲ್ಲ ಹೆಲೋ ಹೇಳಿ ಬ್ರೋ
ಎಲ್ಲೆಡು
ಕ್ಷ ಹೆಲೋ ಬ್ರೋ ಅಲ್ಲೊ ಬ್ರೋ ಏನ್ ಮಾಡ್ತಾ ಇದಿದ್ದೀರಾ ಊಟ ಆಯ್ತ ಬ್ರೋ ಹ ಏನ್ ಬ್ರೋ ನೀವು ಎಷ್ಟ ದಿನ ಆಯ್ತು ಸಿಕ್ಕಿ ವಾರ ಹಲೋ ಬ್ರೋ
ಹಲೋ ಮತ್ತೇನು ಹೇಳಿ ಬಾಸ್
ಅವಳ ಕಡೆ ಬರ್ತೀನ ತಡರ್ ಬುಡರ
ಏನ ನಡಸಿದಿಯ ಬ್ರೋ ಮತ್ತೆ
ನಾ ರೋಡ್ ಕಡೆ ಹೋಗ್ತನರೀ
ಹೊಗಾದ್ರೆ
ಚೆನ್ನಾಗಿದ್ದೀರ ಬ್ರೋ ನಿವ್ರಿ
ಹಲೋ ಬ್ರೋ
ಹತ್ತು ಆಸನ
ಹಲೋ
ಹ
ಬಲದ
ಹಲೋ